ಹಲೋ, ಹಲೋ ನಮಸ್ಕಾರ-
ಎಕೆ
ಹಂ ಕೇಳಿಸ್ತಿದೆ ನಮಸ್ಕಾರ ಅಂದ್ವಿ.
ಹ ಮಾತಾಡಿ ಏನ್ ಮಾಡ್ತಿದ್ದೀರಾ.
ನಮಸ್ಕಾರ ಅಂದೆ.
ಹಾ ನಮಸ್ಕಾರ ನಮಸ್ಕಾರ.
ಹ್ಮ್ ಎಲ್ಲಾ ಆರಾಮ ಮನೇಲೆಲ್ಲಾ ಚೆನ್ನಾಗಿದಾರಾ.
ಹಾ ಎಲ್ಲರೂ ಸದ್ಯಕ್ಕೆ ಆರಾಮಾಗಿದ್ದಾರೆ ಆರೋಗ್ಯವಾಗಿ ಎಲ್ಲರೂ ಚೆನ್ನಾಗಿದ್ದಾರೆ ನಿಮ್ಮ ಕಡೆ ಹೇಗಿದ್ದಾರೆ ಅಪ್ಪ ಅಮ್ಮ ಎಲ್ಲಾರೂ.
ಹಾ ಎಲ್ಲಾ ಚೆನ್ನಾಗಿದ್ದಾರೆ.
ಹ ಏನ್ ಮಾಡ್ತಿದ್ದೀರಾ ನೀವು.
ಊಟ ಮಾಡ್ತಾ ಇದ್ವಿ ನೀವು.
ಹಾ ನಾವು ಈಗಾಗಲೇ ಊಟ ಮಾಡಿ ಹಾಗೆ ಸುಮ್ಮನೆ ಸ್ವಲ್ಪ ಹೊತ್ತು. ತಿಂದಿದ ತಕ್ಷಣ ಕುತ್ಕೋಬಾರದು ಅಂತಂದ ಗೊತ್ತಲ್ಲ ಅದಕ್ಕೆ ಸ್ವಲ್ಪ ಪ ಜೀರ್ನ ಕ್ರಿಯೆ ಸುಲಭವಾಗ್ಲಿ ಅಂತ್ಹೇಳಿ ಹಾಗೆ ಹೀಗೆ ಓಡಾಡ್ತಾ ಇದ್ದೀವಿ.
ಹೌದಾ ಪ್ರತಿದಿನ ಎಷ್ಟೊತ್ಗೆ ತಿಂತೀರಾ.
ನಾನು ಸಾಮಾನ್ಯವಾಗಿ ಎಂಟೂವರೆಯಿಂದ ಒಂಬತ್ತು ಗಂಟೆ ಒಳಗಡೆ ತಿಂದ್ಬಿಡ್ತೀನಿ.
ಹೌದಾ ಹ್ಮ್. ಏನ್ ತಿಂದ್ರಿ ಇವತ್ತು ಏನ್ ವಿಶೇಷವಾಗಿ ಏನ್ ಅಡಗೆ ಮಾಡಿದ್ರು ಮನೆಲಿ.
ನಮ್ಮ ಕಡೆ ಇವತ್ತು ರಾಗಿ ರೊಟ್ಟಿ ಮಾಡಿದ್ರು.
ಹ್ಮ್ ರಾಗಿ ರೊಟ್ಟಿಗೆ.
ರಾಗಿರೊಟ್ಟಿಗೆ ಅದೇನು ಈರುಳ್ಳಿ ಚಟ್ನಿ ಮಾಡಿದ್ರು.
ಹ್ಮ್ ಹ್ಮ್
ಚೆನಾಗಿತ್ತು ಒಂಥರ ರುಚಿ ರುಚಿಯಾಗಿ ಅಂದ್ರೆ ನಿಮ್ಮ ಕಡೆ ಇವತ್ತು. ಸ್ವಲ್ಪ ಚಳಿ ಚಳಿ ಆಗಿದೆ ಬಿಸಿ ಮನೆ ಮಳೆ ಸ್ವಲ್ಪ ಮಳೆ ಬರ್ತಾಇತ್ತು. ಆದರೂ ಈ ಕಡೆ ನಡುವೆ ತುಂಬಾ ನಮ್ಮ ಕಡೆ ಭಾರಿ ಗಾಳಿ ಬೀಸ್ತಾ ಇದೆ ಬಿಡಿ.
ಹ್ಮ್ ಹ್ಮ್
ಅದಕ್ಕೆ ಸ್ವಲ್ಪ ಚಳಿಗೆ ಚೆನ್ನಾಗಿತ್ತು ರುಚಿ ರುಚಿ ಖಾರ ಖಾರವಾಗಿ. ಹಾಗಾಗಿ ತಿಂದಾಯ್ತು ಹೌದು.
ಅಂದ್ರೆ ಬರೀ ರಾಗಿ ರೊಟ್ಟಿನ ಅದ್ರೊಳಗಡೆ ಈರುಳ್ಳಿ ಎಲ್ಲಾ
ಅಂದ್ರೆ ನಮ್ಮ ಕಡೆ ರಾಗಿ ರೊಟ್ಟಿ ಅಂದ್ರೆ ನಾವು ಹೆಂಗೆ ಗೊತ್ತಾ ಅದ್ರಲ್ಲಿ ಈರುಳ್ಳಿ ಮೆಣಸಿನ ಕಾಯಿ ಸ್ವಲ್ಪ ಕಡ್ಲೆ ಬೀಜ ಪುಡಿ ಮಾಡಿ. ನಂತರ. ಬೇನು ಉಪ್ಪು ಎಲ್ಲಾ ಹಾಕಿ ಒಂಥರ ಮಿಶ್ರಣ ಮಾಡಿ ಮಾಡ್ತಾರೆ. ಅದೊಂತರ ಚೆನಾಗಿರತೆ ನಾವ್ ಅದಕ್ಕೆ ಏನು ಬೆರೆಸ್ಕೊಳ್ದೆ ಅಂದ್ರೆ ಇವಾಗ ಉದಾಹರಣೆಗೆ ಚಟ್ನಿ ಸಾಂಬಾರು ಏನು ಇಲ್ದೇನೆ ತಿನ್ಬಹುದು ನಾವು ಅದನ್ನ.
ಅಂದ್ರೆ ನಾವು ಒಂದ್ ನಮ್ ಸ್ನೇಹಿತ್ರ ಮನೆಗ್ ಹೋಗಿದ್ವಾ ಅಲ್ಲ್ ಅವ್ರ ಹೆಂಗಂದ್ರೆ. ಬರೀ ರಾಗಿ ರೊಟ್ಟಿ ಅಂದ್ರೆ ಅದಕ್ಕೇನು ಬೆರಸೋದಿಲ್ಲ. ಬರೀ ರಾಗಿ ರೊಟ್ಟಿ ಅದಕ್ ನುಗ್ಗೆಕಾಯಿ ಸೊಪ್ಪು ಪಲ್ಯ ಮಾಡ್ಬಿಡದು. ಬರಿ ನುಗ್ಗೆಕಾಯಿ ಅಂದ್ರೆ ನುಗ್ಗೆಕಾಯಿ ಅಲ್ಲಾ ನುಗ್ಗೆಕಾಯಿ ಸೊಪ್ನೆ ಪಲ್ಯ ಮಾಡೋದು ಆಹ. ಅಂದ್ರೆ ಇನ್ನು ಎಳೆ ಎಳೆಯಾಗಿ ಇರುತ್ತಲ್ಲಾ. ಆತರದ ನುಗ್ಗೆಕಾಯಿ ಸೊಪ್ಪು ಅದದ್ ಫುಲ್ಲು. ಆ ಸೊಪ್ಪ್ ತಗೊಬಂದು ಅದಕ್ಕೆ ಬೇಳೆ ಸ್ವಲ್ಪ ಹಾಕಿ. ಅದನ್ ಕುದಸಿ ಅದನ್ನೆಲ್ಲಾ ನೀರೆಲ್ಲಾ ಹಿಂಡಿ ಅದ ಯಾಕಂದ್ರೆ ಸ್ವಲ್ಪ ಕಹಿ ಇರುತ್ತಲ್ಲಾ.
ಹ್ಮ್
ಆ ಹಿಂಡಿ ಆ ನೀರ್ನೆಲ್ಲಾ ಸ ಬೇರೆ ಮಾಡಿ ಅದನ್ನೆಲ್ಲ ಬಿಸಾಕಿ ಇದಕ್ಕೆ ಹ್ಮ್. ಇರುತ್ತಲ್ಲಾ ಅದಕ್ ಮಾತ್ರ ಒಗ್ಗರಣೆ ಹಾಕಿ ಸೊಪ್ಪ್ ಪೂ ಬೆಳಗ್ ಮಾತ್ರ ಒಗ್ಗರಣೆ ಹಾಕಿ ಅದನ್ನು ಇದೇನು
ಹ್ಮ್
ರಾಗಿ ರೊಟ್ಟೆ ಜೊತೆ ಮ ತಿಂತಾ ಇದ್ರು ಅದೊಂಂತರನು ಚೆನ್ನಾಗ್ ಅನಿಸತಿತ್ತು ಅಂದ್ರೆ ನುಗ್ಗೆಕಾಯಿ ಸೊಪ್ಪು ತುಂಬಾ ಇದೆ ಅಂತಲಾ
ಹಾ
ಹ್ಮ್
ನುಗ್ಗೆಕಾಯಿ ಸೊಪ್ಪು ತಿನ್ನೋದ್ರಿಂದ ಅದರಲ್ಲಿ ಹೆಚ್ಚು ಕ್ಯಾಲ್ಸಿಯಂ ಇರುತ್ತೆ ಅನಂತರ ಲ್ಲಿ ನಾರಿನಾಂಶ ತುಂಬಾ ಇರುತ್ತೆ ತುಂಬಾ ದೇಹಕ್ಕೆ ಒಳ್ಳೇದ ಅದು ನುಗ್ಗೆಕಾಯಿನೂ ಅಷ್ಟೇ ಅದ್ರಲ್ಲಿಂದ ಮೂಳೆಗಳು ಗಟ್ಟಿ ಹೀನ ಗಟ್ಟಿ ಗಟ್ಟಿ ಆಗ್ತವೆ ಅಂದ್ರೆ ಇವಾಗ ವಯಸ್ ಗಿರೋರಿಗೆ ಕಾಳ್ ನೋವು ಕೀಳ್ ನೋವು ಹಂಗ ಹೆಂಗ ಅಂತಾರಲ್ಲಾ ಅಂತವ್ರು ಸ್ವಲ್ಪ ಹೆಚ್ಚ ತಿನ್ಬೇಕು ಅದರಲ್ಲಿ ವಯಸ್ಕರು ತುಂಬಾ ಚ ಚೆನ್ನಾಗಿ ತಿನ್ಬೇಕು
ಹೌದು ಅದು ಮತ್ತೆ ಅದು ನುಗ್ಗೆಕಾಯಿ ಸೊಪ್ಪು ಮೊಟ್ಟೆ ಅದೆಲ್ಲಾ ತುಂಬಾ ಒಳ್ಳೇದ ಅಂತಾರಲ್ಲ
ಹೌದು ಹೌದು ನನ್ ಮತ್ತೆ ಇನ್ನೇನು ಸಮಾಚಾರ ನಿಮ್ಮ ನಿಮ್ಮ ಕಡೆ ಮಳೆ ಆಯ್ತಾ
ಹಾ ಇಲ್ಲ ಅಂದ್ರೆ ಸುಮ್ನೆ ವಾತಾವರಣಂಗ ಹಾಕೋದು ಮತ್ತೆ ನ ಅಂದ್ರೆ ಆಮೇಲೆ ಸುಮ್ಮ್ನೆ ಆಗೋದು ಹಿಗೆ ಆಗ್ತಾದೆ ಬರುತ್ತೆ ಮತ್ತೆ ಅನ್ಕೊಂತೀವಿ ಏನ್ ಫುಲ್ ಅಂದ್ರೆ ಫುಲ್ ಜೋರ ಅಂದ್ರೆ ತುಂಬಾ ಜೋರಾಗಿ ಬರುತ್ತೆ ಅನ್ಕೊಂತೀವಿ ನೋಡದ್ರ ಬರತ್ತ
ಹ್ಮ್ ಹೌದು ಹಾಗೆ ಮರಳ ಕವಿದಿ ಇರುತ್ತೆ ನಂತರ ಬರೋದಿಲ್ಲ ಏನಾಗ್ತಿದೆ ಗೊತ್ತಾ ಈಗ ಗಾಳಿ ಜಾಸ್ತಿ ಆಗ್ತಿದಲ್ಲಾ
ಹ್ಮ್
ಗಾಳಿಗೆ ಮೋಡಗಳು ಮುಂದಕ್ಕೆ ತಲು ಬಿಿಡ್ತಾ ಇದೆ ಆದ್ರಿಂದ ನಮಗೆ ಮಳೆ ಆಗುತ್ತಿಲ್ಲ ನಮ್ಮ ಕಡೆ ದೊಡ್ಡವರು ಹೇಳುತ್ತಾರೆ ಆ್ ಇಷ್ಟು ದಿನ ಪುರಾತನ ಕಾಲದಲ್ಲಿ ಆಷಾಢ ಮಾ ಆಶ್ರಯ ಶುರುವಾದ ನಂತರ ಗಾಳಿ ಜಾಸ್ತಿ ಆಗುತ್ತಿತ್ತು ಈ ಸಲ ಗಸದ ಶುರುವಲ್ಲ ಆಗಾಗಲೇ ಇಷ್ಟೊಂದು ಗಾಳಿ ನಂಗೆ ಹಂಗಂತ ಹ ಕೊಳ್ತಿದ್ರು ಅಂದ್ರೆ ಇದೆಲ್ಲ ಕಳಿಯುವುದು ಅಂತ್ಯ ಅಂತ ಸೂಚಿಸ್ತಾರಂತೆ
ಹೌದು
ಹ್ಮ್ ಏನು ಬಿಡಿ ಏನೇನಾಗುತ್ತೋ ಈ ಪ್ರಕ ಪ್ರಕೃತಿ ಕೋಪಗಳು ನಮ್ಗೆ ನಾವು ಹೇಳಕ್ಕಾಗಲ್ಲ ಯಾವ ಸಮಯಕ್ಕೆ ಏನಾಗುತ್ತೆ
ಹೌದು ಯಾವಾಗ ಏನಾಗುತ್ತೆ ಅಂತ ನಾವ ಏನು ಇವ ಈ ಕಾಲರ್ ಅಂತ ಏನ್ ನಿರೀಕ್ಷಣೆ ಮಾಡೋದಕ್ಕ ಆಗುದಿಲ್ಲ
ಹೌದು ಹೌದು ಹೌದು
ಚೆನ್ನಾಗಿರೋರು ನಾಳೆ ಚೆನ್ನಾಗಿರೋದಿಲ್ಲ ನಾಳೆ ಚೆನ್ನಾಗಿರೋದು ಇವತ್ತು ಏನಾಗ್ತಾರೋ ಗೊತ್ತಿಲ್ಲ ಏನೋ ಎಲ್ಲ ನವು ಎಲ್ಲ ಒಳ್ಳೇದ ಆಾಗಲಿ ಅಂತ ನಮ್ ಸುಮ್ನೆ ಏನೋ ನಮ್ ಕೆಲ್ಸ ಮಾಡ್ಕೊಂಡ್ ಹೋಗ್ತಾ ಇರ್ಬೇಕಂತ
ನನ್ನದ್ದಲ್ಲ ಅನ್ಕೊಂಡು ಹೋಗ್ತಾ ಇರ್ಬೇಕ ಅಷ್ಟೇ
ಹೌದು ಹ್ಮ್
ಮತ್ತೆ ಇನ್ನೇನು ವಿಶೇಷ ಏನು ನಿಮ್ಮ ಕಡೆ ಏನು ವಿಷಯ ಹಬ್ಬಗಳು ಸದ್ಯಕ್ಕೆ ನಮ್ಮ ಕಡೆ ಯಾವುದೂ ಇಲ್ಲ ನಮ್ಮ ಕಡೆ ಶ್ರಾವಣ ಮಾಸ್ ಸ ಶುರುವಾದ ನಂತರ ಹಬ್ಬಗಳು ಶುರುವಾಗುತ್ತೆ ಒಂದೊಂದು ನಂತರ ಒಂದೊಂದು.
ಹ್ಮ್ ಹ್ಮ್
ಅಲ್ಲಿಯವರೆಗೂ ನಮಗೆ ಆ ಈ ಆಷಾಢ ಮಾಸ ಅದು ಇದು ಅಂತ ಏನು ಮಾಡಲ್ಲ ಈ ಕಡೆಗೆ. ಅಂದ್ರೆ ನಮ್ಮ ಕಡೆ ಒಂದು ಸಂಪ್ರದಾಯ ಆಷಾಢ ಮಾಸ ಅಂದ್ರೆ ಒಂದು ಹೊಸದಾಗಿ ಮದುವೆ ಆಗಿರ್ತಾರಲ್ಲ ಆ ಮದುವೆ ಹೆಣ್ಣು ತವರು ಮನೆಗೆ ಹೋಗುವ ಸಂಪ್ರದಾಯವಿದೆ.
ಹೌದು ಕೆಲವೊಂದ್ ಕಡೆ ಎಲ್ಲಾ ಹ್ಮ್ ಹ್ಮ್ ಕೆಲವೊಂದ್ ಕಡೆ ಎಲ್ಲಾ ಇದನ್ನ ಪಾಳಿಸ್ತಾರೆ ಅಂತ ಕೇಳ್ಪಟ್ಟ್ ಟ್ಟಿದ್ದೆ ಮತ್ತ್ ಇನ್ನೊಂದು ಏನಂದ್ರೆ. ಹ್ಮ್ ಆಷಾಢ ಮಾಸದಲ್ಲಿ ದೇವಿ ದೇವಸ್ಥಾನಗಳು ಇರುತ್ತಲ್ಲ ಅದಕ್ ತುಂಬಾ ಅದ್ರೆ ತುಂಬಾ ಜನ ಇವಾಗ ಭೇಟಿ ನೀಡ್ತಾರೆ. ಯಾಕಂದ್ರೆ ಎಲ್ಲಾ ತುಂಬಾ ಒಳ್ಳೇದಾಗುತ್ತೆ ಏನಾದ್ರು ಮಡ್ಲಕ್ಕಿ ಕಟ್ಟೋದಾಗ್ಲಿ ದೇವಿಯರಿಗೆ ಇದ್ರೆ ಅದೆಲ್ಲಾ ಆಷಾಢ ಮಾಸದಲ್ಲಿ ಮಾಡ್ತಾರೆ ಅಂದ್ರೆ ಯಾವ್ ಒಂದು ದೇವಿ ದೇವಸ್ಥಾನಕ್ ಹೋಗ್ ಬರ್ಬೇಕು ಅಂತೆಲ್ಲಾ ಹೇಳ್ತಿರ್ತಾರೆ.
ಹೌದಾ ಹಂಗ ನಾವ್ ಹೋಗಿ ಬರ್ಬೇಕು ಹಂಗಾದ್ರೆ.
ಹೌದು ಅಷಾಡ ಮಾಸ್
ಹೋಗ್ಬೇಕು ಹಂಗಾದ್ರೆ ಹೋಗಿ ಬರ್ತಿವ್ ಬಿಡಿ ನಾವು.
ಹೌದು ಹ್ಮ್ ಹೇಳ್ಬೇಕು
ಹಾ ಸದ್ಯಕ್ಕೆ ನಮ್ಮದು ಏನು ಇಲ್ಲ ನೀವ್ ಹೇಳ್ದರೇ ನಾವ್ ಕೇಳ್ತೀವಿ. ಮತ್ತೆ ನೀವು ಏನೂ ಹಬ್ಬಗಳು ಆಚರಣೆ ಮಾಡ್ತೀರಾ.
ಹ್ಮ್ ಅಂದ್ರೆ ಎಲ್ಲಾ ತರ.
ಹ್ಮ್
ಅಂದ್ರೆ ಕೆಲವೊಂದು ಮಾತ್ರ ಮುಖ್ಯವಾಗಿ ಚೆನ್ನಾಗಿ ಮಾಡ್ತೇವೆ ಒಂದ್ ಮಾಮೂಲಿ ಇದೆ ಅಂದ್ರೆ ನಮ್ಮೂರಾಗೆ ಇರೋ ದೇವಸ್ಥಾನಕ್ಕೆಲ್ಲಾ ಅಂದ್ರೆ ಒಂದು ಎರಡು ಹಬ್ಬಕ್ ಮಾತ್ರ ನಾವ್ ಅ ಮನೆ ದೇವ್ರು ಅಂದ್ರೆ ನಮ್ಮೂರಲ್ಲೆಲ್ಲಾ ಇರೋದು ತುಂಬಾ ದೂರ. ಅಲ್ಲಿಗೆ ಹೋಗಿ ಬರ್ತಿದೆ ಹಾ ಹೌದು
ನಿಮಗೆ ಎಲ್ಲಿ ಆ ಕಡೆ ಏನ್ ಪ್ರೇಕ್ಷಣೀ ಸ್ಥಳದಲ್ಲ್ ನೀವು ಇಷ್ಟ ಪಡ್ತೀರ ಅಂದ್ರೆ ಎಂತ ಸ್ಥಳಗಳನ್ನ ಇಷ್ಟ ಪಡ್ತೀರಾ ನೀವು ನಿಮ್ಗೆ ಹೆಂಗಿರ್ಬೇಕು.
ಎಲ್ಲಾ ಅಂದ್ರೆ ಐತಿಹಾಸಿಕ ಇಲ್ಲಾ ಅಂದ್ರೆ ಏನು ಪೌರಾಣಿಕ ಸ್ಥಳಗಳು ಆಗ್ಬಹುದು ಹ್ಮ್
ಸರಿ ಸರಿ ಅಂದರೆ ನಿಮಗೆ ಇವಾಗ ಕೇಳೋರು. ಸಮುದ್ರಗಳೊಂತೆ ಅದು ಇದು ಅಂತ ಇಷ್ಟ ಪಡತಾರೆ ನೀವು ಹಂಗೆ ಇಷ್ಟ ಪಡಲ್ವಾ.
ಹಾ ಅಂದ್ರೆ ಯಾವಾಗ್ಲೂ ಅಲ್ಲ ಯಾವಾಗೂ ಒಂದ್ ವರ್ಷಕ್ಕ ಒಂದು ಎರಡು ಸರಿ ಆದ್ರೂ ಹೋಗ್ಬೇಕು ಅಂತ ಅನ್ಸುತ್ತೆ. ಅಂದ್ರೆ ಅದೇನು ಹೇಳ್ತಾರಲ್ಲ ಒಂದು ವರ್ಷದ ಒಂದು ಮೂರು ತಿಂಗಳು ಒಂದ್ಸರಿ ಆದ್ರು. ಸಮುದ್ರ ನೀರಲ್ಲಿ ಸ್ನಾನ ಮಾಡ್ಬೇಕು ಅಂತ್. ತ ಹೇಳತ್ತಾರೆ ಅಂದ್ರೆ ಏನೋ ದೇಹಕ್ಕೆ ಒಳ್ಳೇದು ಅಂತ. ಅದು ಎಷ್ಟು ನಿಜಾನೋ ಗೊತ್ತಿಲ್ಲ.
ಹ್ಮ್ ಹ್ಮ್
ಕೆಲವರು ಹೇಳೋದ್ ಕೇಳಿದೀನಿ ಅಷ್ಟೇ.
ಹ್ಮ
ಹ್ಮ್ ಹೌದು
ಹಾಗೆ ನನಗಂತೂ ಪ್ರ ಪ್ರೇಕ್ಷಣೀಯ ಸ್ಥಳ ಅಂದ್ರೆ. ನನಗೆ ಒಂಥರ ಪ್ರಕೃತಿಯಲ್ಲಿ ಅಂದ್ರೆ ಹಚ್ಚ ಹಸಿರಾಗಿರಬೇಕು. ಈ ಬೆಟ್ಟ ಗುಡ್ಡಗಳು ನಂತರ ಅದು ನದಿಗೆ. ಜಲಪಾತಗಳು ಅಂತ ಸ್ಥಳದಂದ್ರೆ ನನಗೆ ಭಾರಿ ಇಷ್ಟ ನನಗೆ ಈ ಸಮುದ್ರ ಅಂತ. ಮತ್ತೆ ಇಂತ ಎಲ್ಲ ನಂಗೆ ಇಷ್ಟ ಆಗಲ್ಲ ನಂತರ ನನಗೆ ದೇವಾಲಯಗಳಿಗೆ ತುಂಬ ಪ್ರಾಮುಖ್ಯತೆ ಕೊಡ್ತೀನಿ ನನಗೆ ಭಾರಿ ಇಷ್ಟ ನನಗೆ ಒಂದು ಸ್ಥಳ ಅಂದ್ರೆ ನಂಗೆ ದೇವಾಲಯ ಸ್ಥಳಕ್ಕೆ ಎಷ್ಟಾದ್ ಎಷ್ಟ. ಇಷ್ಟು ದೂರ ಆದ್ರೂ ಆಗ್ಲಿ ನಾನು ಹೋಗ್ತೀನಿ ನಂಗೆ ತುಂಬಾ ಇಷ್ಟ ಹಂಗೆ ಏನೋ ಒಂಂತರ. ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ.
ಹಾ
ಏ ಸಮಾಚಾರ ಹಾ ಕೇಳಿಸಿದೆೆ ಮಾತಾಡಿ.
ಹ್ಮ್ ಅಂದ್ರೆ ಇತ್ತೀಚೆ ಎಲ್ಲಾದ್ರೂ ಹೋಗ್ ಬಂದ್ರ ಅಂತ ಕೇಳ್ದ.
ಇತ್ತೀಚಿಗೆ ಸದ್ಯಕ್ಕೆ ಎಲ್ಲೂ ಹೋಗಿಲ್ಲ ಹೋಗಬೇಕು ಅಂತ ಮನಸಲ್ಲಿದೆ. ಅಂದ್ರೆ ನನಗೆ ನಾನು. ಎರಡು ಮೂರು ತಿಂಗಳ ಹಿಂದೆ ತಮಿಳುನಾಡಿನ ಒಂದು ಅರುಣಾಚಲ ಪ್ರದೇಶ ಅರುಣಾಚಲ ದೇವಸ್ಥಾನದ ಇದೆ.
ಹೌದು ಚೆನ್ನಾಗಿದ್ದೆ ಅಲ್ವಾ. ಅ ನಾವು ಹೋಗಿದ್ದೀವಿ ಚೆನ್ನಾಗ್ ಅನ್ಸುತ್ತೆ ಅಂತ ಒಂತರ ಆ ಬೆಟ್ಟ ಸುತ್ತದೇ. ಒಂತರ ಖುಷಿ.
ಹೌದು ಅಲ್ಲಿರುವ ಒಂದು. ಉತ್ತೇಜ ಭಕ್ತಿ ಅಂದ್ರೆ ಜನರಲ್ ಅದೇ ಹದ್ನಾಲ್ಕು ಕಿಲೋಮೀಟರ್ ನಡೆಯುವುದಂದ್ರೆ ಅಷ್ಟೊಂದು ಸುಲಭವಾದ ಕೆಲಸ ಅಲ್ಲ.
ಹೌದು ಕೆಲವ್ರು ಹೇಳ್ತಾರೆ ಆಗುದೇ ಇಲ್ಲ ಅಂತ ಏನೋ ಆ ದೇವರು. ಆಶೀರ್ವಾದ ನಮ್ಮ ಮೇಲೆ ಇದ್ರೆ. ಹೆಂಗೋ ಅಂದ್ರೆ ಹೋಗ್ತಾರೆ ಅಂದ್ರೆ ಇವಾಗ ಸಣ್ಣ ಇರೋ ದಪ್ಪ ಇರೋ ಅಂತಾನಲ್ಲ. ಎಷ್ಟು ವಯಸ್ಸಾಗಿರೋರೆ. ಲ್ಲ ಇಡ್ತಾರ ಹಾಗೆ ನಡ್ಕೊಂಡ್ ಹೋಗ್ತಾರೆಲ್ಲಾ ನೋಡಿದ್ರೆ ಏನೋ ಹ. ಆ ದೇವ್ರನ್ನೋರು ಇದ್ದಾರೆ ಅಂತ ಅಲ್ಲಿ ಒಂದ್ಸರ ಒಂದಥರ ಅನ್ಸುತ್ತೆ. ಅಲ್ಲಲ್ಲ ಅಂತ ಕಡೆ ಎಲ್ಲ ಹೋಗ್ ಬಂದಾಗ.
ಹೌದು ನನಗೆ ಅಂದ್ರೆ ಆ ಕಡೆ ಏನಂದ್ರೆ ಸ್ವಚ್ಛತೆ ಕಾಪ ಸ್ವಚ್ಛತೆ ಸರಿಯಾಗಿ ಕಾಪಾಡಿಲ್ಲ ಅವರು. ಅದೊಂದು ಬೇಸರದ ಸುದ್ದಿ.
ಹ್ಮ್
ನಂತರ ಇನ್ನೆಲ್ಲ ಎನ್ನೆಲ್ಲ ಸರಿ.
ಹೌದು ಅಂದ್ರೆ ಹ್ಮ ಚೆನ್ನಾಗೇ ಅನ್ಸುತ್ತೆನ್
ಹೌದು ಅದೊಂದು ಐತಿಹಾಸಿಕ ಸರ ಅದನ್ನ ಚೋಳದ ಚೋಳರು ಕಟ್ಟಿದಂತೆ.
ಹೌದು ಮತ್ತೆ ಇನ್ನೊಂದು. ತನ ಇದಲ್ಲ ಅವ್ರ್ದುಹಾ ರಾಜರಾಜೇಶ್ವರಿ.
ಹೌದು ಹೌದೌದು ಅದನ್ನ ಕೇಳಿ ಕೇಪಟ್ಟ. ಇಟ್ಟಿದ್ದೀನಿ ಆದ್ರೆ ನಾನು ಅದನ್ನ ನೀನ್ನನ್ನು ಭೇಟಿ ನೀಡಿರ ಅದಕ್ಕೆ.
ನಾವು ಅದಕ್ ಭೇಟಿ ನೀಡಿದ್ವಿ ಒಂದ್ ಎರಡ್ ವರ್ಷದಿಂದೆ ನಮ್ಮ ಊರಲ್ಲಿ ತರ. ಪ್ರವಾಸ ಅಂತ ಮಾಡ್ತಾರೆ ಒಂದು ವರ್ಷಕ್ಕ ಒಂದ್ಸರಿ. ಈಗೆಲ್ಲಾ ಎಲ್ಲಾ ಊರವರೆ ಎಲ್ಲಾ ದುಡ್ಡು ಹಾಕೊಂಡು ಹೋಗ್ತಾರೆ ಅಂತ ಸಮಯದಲ್ಲಿ. ನಾ ಒಂದ್ಸರಿ ಹೋಗಿದ್ದೀವಿ.
ಚೆನ್ನಾಗ್ ಅನ್ಸೋತೆ ಒಂತರಾ
ಹ್ಮ್
ಆದ್ರೆ ಅವತ್ ನಾವು ದೇವ್ರ ದರ್ಶನ ಮಾಡಕ್ ಆಗಿಲ್ಲ ಆದ್ರೆ ದೇವಸ್ಥಾನದ ಒಳಗಡೆ ಹೋಗಿ ಹಿಂಗೆ ಹ್ಮ್ ಎಲ್ಲಾ
ಸರಿ ಸರಿ ಹ್ಮ್ ನಾವ್ ಮತ್ತೆ ಸಿಗೋಣ್ವಾ ಸ್ವಲ್ಪ ಕೆಲಸ ಉಂಟು ಹ ಸರಿ ಧನ್ಯವಾದಗಳು
ಧನ್ಯವಾದ